ಅಡತಿರಿ
ಏನಿಲ್ಲಾ ಕೂತಿದ್ದೀವಿ ನೀವು
ನಿಮ್ಮನಿ
ಊಟಾ ಆಯ್ತು ನಿಮ್ಮದು
ಹಾ ನಮ್ಮದಾಯಿತ ಆದ್ಮೇಲೆ ಏನ್ ಮಾಡಿದ್ರುಂತ ಊಟಾ ಏನ್ ವಿಶೇಷ ಇವತ್ತು.
ಇವತ್ ನಮಗೆ ಚಿಕನ್ ಇತ್ತು ಹೂ ತಿಂದ್ರಿ
ಹಾ ಮತ್ತ ಚಿಕನ್ ಬೇಕಾ
ಅನ್ನ
ಇಲ್ಲಾ ಮಾಡೋಲ್ಲ ಅನ್ನ ಮಾತ್ರ ನಾ ಇ ಮತ
ಮುದ್ದೆ ಮಾಡ್ತಾರೆ ನಾವು ಮುದ್ದೆ ತಿನ್ನಲ್ಲ
ಹೂ ಹೂ ಹ್
ಯಾಕಂದ್ರೆ ನಮಗೆ ಇಷ್ಟ ಆಗಲ್ಲ
ಮನೆಯಲ್ಲಿ
ಮೊದ್ಲಿಂದನೂ ಅಭ್ಯಾಸ ಇಲ್ಲ ನಮ್ಗೆ
ಹ್
ಅ ಅಂದೆ ಮೊದ್ಲಿಂದನೂ ನಾವು ತಿಂತಾಯಿಲ್ಲ ಅದಕ್ಕನೆ ಇವಾಗನೂ
ಮತ್ತೆನು
ತಿನ್ನಲ್ಲ ತಿನ್ನ ಅಭ್ಯಾಸ ಇಲ್ಲ ಮತ್ತೆ ನೀವೇನ್ ತಿಂದ್ರಿ
ಏನಾಯ್ತು ಅಂತೆೆ ಒಂದತ್ತೆ ಇದ್ದಾರೆ ಅವ್ರ ಜೊತೆ ನಾನು ಅವರು ರೈತ ಇದ್ದ ಬರ್ಬೇಕಾಗಿ್ತ ಅಂತ ಅದಕ್ಕೆ ಅವ್ರ ಜೊತೆ ಇದ ಹೋಗಿದ್ದೆ ನಾನು ನಾಲ್ಕ್ ಗಂಟೆಗೆದ್ದು ನಾಲ್ಕುವರೆಗೆ ರೆಡಿ ಆಗಿ ನಾಲ್ಕೂವರೆ ಗಡಿ ಆ ಅವರು ಅವರು ಏನ್ ಗೊತ್ತ ನಾಲ್ಕ್ ಗಂಟೆಗೆ ಎದ್ದಳ್ಸಿದ್ರೆ ನಾಲ್ಕು ಒಂದು ಕರೆಕ್ಟ್ ಆಗ ಎಳ್ಬ ಅವರು ಒಂದ್ ನಿಮಿಷ ಮಾತ್ರ ಆದ್ರೆ ಅವ ಅವ್ರು ನೋಡಿದ್ರೆ ಮೂರವರೆಗೆ ಎದ್ದು ಕುತ್ಕೊಂಡ್ ಬಿಟ್ಟಿದಾರ ಅಂತ
ನಮ್ಮ ರೂಮ್ನಲ್ಲಿನೂ ಒಬ್ರು
ಹಾ
ಒಬ್ರರಿಗೆ ರೈಲ್ವೆ ಎಕ್ಸಾಮ್ ಇತ್ತು ನಾನು ನಾಲ್ಕ್ ಗಂಟೆಗೆ ಅಲಾರಾಂ ಇಕ್ಕೊಂಡು ಮಲ್ಕೊಂಡಿದ್ದೆ
ಹಾ
ಅವರು ಎಬ್ ಇನ್ನೊಂದ್ ಹುಡ್ಗಿನ ಕರ್ಕೊಂಡ್ ಹೋಗಕೆ ಎಬ್ಬರಿಸ್ತಾ ಇದ್ದಾರೆ ನಾಲ್ಕಕ್ ಗಂಟೆದಲ್ಲಿ ಅವರು ನಾಲ್ಕೂವರೆ ಆಗೋಗಿದೆ ಎದ್ದೇಳು ಎದ್ದೇಳು ಅಂತ
ಹೌದಾ ಇಲ್ಲ ನನ್ ನನ್ ಹೇಳ್ತಾ ಇದ್ದಾನ ಒಂದು ಅಕ್ಕ ಬಗ್ಗೆ ಅವರು ರೈಲ್ವೆ ಎಕ್ಸಾಮ್ ಬರಕ್ಕೆ ಹೋಗಿದ್ರು ಅವರು ಅವರು ನಂಗೆ ಹಂಗೆ ಹೇಳ್ತ ಇದ್ರೂ ಗೊತ್ತ ನಾಲಕುವರೇ ಆಗಿದೆ ಎದ್ದೇಳು ನಾಲ್ಕ್ ಅದ್ರೆ ಏನ್ ವಿಷಯ ಅಂದ್ರೆ ನಾನೆ ಹೇಳ್ಕೋತಿದು ಅವ್ರಿಗೆ ಪಾಪ ನಾಲ್ಕವರೆ ಆಗಿದೆ ಎದ್ದೇಳು ಅಂತ ಹೇಳಕ್
ಓ ಹಂಗೆ
ಹಾ ಅದೇನ ಕತ್ತಿಗಳ ಇದ್ರದದು
ಹಾ ನಮ್ಮ ರೂಮ್ನಲ್ಲಿ ಇರೋ ಹಾ
ಹಾ ಆಮೇಲೆ ಇಲ್ಲದಬಿಟ್ಟ ಹೋಗ್ತ ಅವ್ರಿಗೂ ನಾಯಿ ಅಂದ್ರೆ ಭಯ ನನ್ಗೂ ನಾಯಿ ಅಂದ್ರೆ ಭಯ
ಹಾ
ಹೊರಗಡೆ ರೋಡ್ ಇಂದ ಕಲ್ಲ ಇಟ್ಕೊಂಡು ಹೋಗ್ತಾ ಇದೀವಿ ಆಮೇಲ್ಲೆ ಅಲ್ಲಿ ಎ ಟಿ ಎಂ ಹತ್ರ ಡ್ರಾ ಮಾಡಕ್ ಹೋದ್ವಿ ಕಾಸ್ನ ಒಂದು ಬಸ್ ಹೊರಟೋತ್ತು ಇನ್ನೊಂದ್ ಬಸ್ ಕುತ್ಕೊಂಡಿದೀವಿ ಆಮೇಲೆ ಚಿತ್ರಾವರ ಇವತ್ತ ಏನೈತಿ ಗೊತ್ತಾ ಮೆಜೆಸ್ಟಿಕ್ ಅಲ್ಲಿ ಮೆಜೆಸ್ಟಿಕ್ ಹೋಗಿದ್ವಿ ಎಕ್ಸಾಂಪಲ್
ಹೇಳ್ರಿ
ಬಿದೋದ್ರ
ಆಮೇಲೆ ಏನ್ ಆಯ್ತು ಗೊತ್ತ ಅಲ್ಲಿ ನಾವು ಊಟ ಪಾಪಾ ನನ್ಗೆ ಇವತ್ತುರವ ಎಕ್ಸಾಮ್ ಎಲ್ಲ ಬಂದಬಿಟ್ರೆ ಅವ್ರು ನನ್ಗೆ ಆಚೆ ಬಂದು ನನ್ ಇಬ್ರು ಅವರು ದೋಸೆ ತಗೊಂಡ್ರೆ ನಾನು ಸೆಟ್ ದೋಸೆ ತಗೊಂಡ್ರೆ ನನ್ ಮಸಾಲೆ ದೋಸೆ ತಗೊಂಡೆ ತಿನ್ಕೊಂಡ್ ಬರ್ತಾ ಇದ್ದೀವಿ ಆಮೇಲೆ ನಂಗೆ ಪರೋಟ ತಿನ್ಬೇಕು ಅಂತ ತುಂಬಾ ಅನ್ಸುತ್ತಾ ಅದಕ್ಕೆ ಬೇರೆ ಕಡೆರ್ತೀನಿ ಅಂದ್ರು ಅವರು ಅದಕ್ಕೆ ಹೋಗಿದ್ವಿ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಹೋಗಿದ್ವಿ ಪಕ್ಕದಲ್ಲಿ ಒಂದು ಅಂಗಡಿ ಟಿಫನ್ ಸೆಂಟರ್ ಇದೆ ಅಲ್ಲಿ ಚೆನ್ನಾಗ್ ಮಾಡಲ್ಲ ಅಡ್ಗೆ ಫುಲ್ಲು ಏನೋ ಗಲೀಜ್ ಫುಲ್ ನೋಣ ಸೊಳ್ಳೆ ಅದೆಲ್ಲ ಬರುತ್ತ ಅದಿಕ್ಕೆ ಅವಾಗ್ ಅಕ್ಕ ಇಲ್ಲಿ ತಿನ್ಬಾರ್ದು ಸ್ವಲ್ಪ ಗಲೀಜ್ ಜಾಸ್ತಿ ಅಂದೆ ಅವರು ಆ ಕಡೆ ಹೇಳಿ
ಹಾ
ನಡ್ಕೊಂಡು ಹೋಗತಾರೆ ಅಲ್ಲಿ ಕೆಳಗಡೆ ಮೆಟ್ ನೋಡಿಲ್ಲ ಅವರು ಜೋರಾಗಿ ದಬಾಡ್ಕೊಂಡು ಬಿದ್ಬಿಟ್ರು
ನಾನು ಪಾಪ ನಾನ ಇಡ್ಕೊಳಕ್ ಹೋದೆ ಹ
ಗೆ ಅವ್ರಿಗೆ ಅವ್ರ ಬಿಡೋಗಿಂತ ಚಿಂತೆಗಿಂತಾನು ಅವ್ರ ಮೊಬೈಲ್ ಏನಾಗಿದೆ ಅನ್ನ ಚಿಂತನೆ ಜಾಸ್ತಿ ಆಗ್ಬಿಟ್ಟಿತ್ತು ಅವ್ರ್ ಹೇಳ್ತಿದ್ದಾರೆ ಹ್ ನೋಡರು ಹೋಗ ನೋಡು ಅಂತ ನ ನಾನನ್ ಏನ್ ಮಾಡ್ರಿ ಅವಳ್ ಪಾಪ ಫೋನ್ ನೋಡ್ತಾ ಇದ್ರ ಅ ಫೋನ್ ನ ನೋಡ್ರಿ ಅ ಅವ್ರನೇಐತೆ ಬ್ಯಾಗ್ ಬೇರೆ ಬ್ಯಾಗ್ ಮೇಳದಿದೆ ಅವ್ರು ಕೆೇಳಗಿದ್ದಾರೆ ಫೋನ್ಸ ಸೈಡಗಿದೆ
ನೀವು ನಕ್ಕದ್ರ ಅಲ್ಲಿನೇ
ಹಾತ್ರ ಅವ್ರ ನಂಗ ನನಗು ಬರ್ಲಿಲ್ಲ ಆಮೇಲೆ ನಗು ಇವಾಗ ನಿಮ್ಮ ಹತ್ರ ಹೇಳ್ತಾ ಇದೀನ ನಗು ಬರ್ತಾದೆ
ಹ್ಮ್
ಇರ್ಬೇಕಾಗಿತ್ತು ಅ ಅಂದ್ರೆ ನಿಮಗ್ ವೀಡಿಯೋ ಮಾಡ್ತೇವೆ ಹಾ ನೀವ್ ನೀ ಇದ್ದಿದ್ರೆ ಚೆನ್ನಾಗಿರೋದು ನಿಮ್ಗ್ ವಿಡಿಯೋ ಮಾಡಿ ಕಳಿಸ್ಬೇಕಾಗಿತ್ತು ಚ ಗೊತ್ತಾಗಿಲ್ಲ ಆಮೇಲೆ ಅಲ್ಲಿ ನಿಂತ್ಕೊಂಡಿರೋರು ಯಾರು ನೋಡ್ತಾರೆ ಎಲ್ಲ ನಮ್ಮನ್ನ ನೋ ಬಿದ್ದಿದ್ದಾರೆ ಎಲ್ಲರ ಅವ್ರ ಪಾಡಿ ಕೆಲ್ಸ
ಹಾ
ಹ ಅವ್ರ ನನ್ ಕೇಳಿದ್ದೆಲ್ಲ ಕೊಡ್ತದ ಇವತ್ತು
ಹ್ಮ್
ಹಾಗಿದ್ದೀ ಮತ್ತು ಅದು
ಏನು
ಹ ಅದು
ದಿನಾ ದಿನಾನೂ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ
ಅ್ಯ
ನಿಮ್ ಮಾತುನುೂ ಚೆನ್ನಾಗಿದೆ
ಧನ್ಯವಾದಗಳು
ಇರ್ಲಿ
ಹಾ ಮತ್ತ ನಿಮ ದಿನ ಸರಿ ಹೇಗಿತಿವತ್ತ
ಚೆನ್ನಾಗಿತ್ತು ಮತ್ತೆ ಅವಕ್ಕ ಬಿದ್ದ ಯಲದ್ರಾ
ಅವರು ಪಾಪ ಇವತ್ ಅಷ್ಟೇ ಬಿದ್ದು ಎದ್ಬಿಟ್ರು ನೋಡ್ಲಿಲ್ಲ ಆ ಕಡೆ ಕಾಸಿಲಿಪ್ಪಾಗೋಯ್ತು ಅಂತ ಹೇಳ್ತಾ ಇದತ್ರು ಅದೇ ಪಾಪ ಇವತ ಅವಿಗೆ ಹುಷಾರಿ ಲಾ ಅದು ನ ಜಾಸ್ತಿ ನಗಕ್ ಹೋಗಿಲ್ಲ
ನಲೆಂದಾಗ್ರಿ
ಅದೇ ಮಾಡೋದು ರೈ ಹುಷಾರ ಆಗತ್ತತ್ ಅವ್ರಿಗೆ ಅವವಾಗ ಬರ್ತೀನಿ
ಹ್ಮ
ಅಪ್ಪ ಅಮ್ಮ ಹೇಗಿದ್ದೀರಾ?
ನಾವು ಚೆನ್ನಾಗಿದಿವಿ ಮೊನ್ನೆ ಒಂದ್ಸತಿ ನಾನುನು ಬಿದ್ದ್ಬಿಟ್ಟಿದ್ದೆ
ಹೌದಾ ಹೇಗಯ್ತು ಹೇಂಗ ಬಿದ್ರಿ ಏನಾಗಿತ್ತು
ಅಲ್ಲಿ ಮಳೆ ಬಿದ್ದಿತ್ತು ನಮ್ದು ರೂಮ್ ಮುಂದೆ
ಹಾ
ಒಂದ್ ಅಕ್ಕ ನನ್ಗೆ ಓಡ್ಸ್ಕೊಂಡ್ ಬಂದ್ರು ನಾನನ್ ಓಡೋದೆೇ ಅಲ್ಲಿ ಟೈಲ್ಸ್ ಇದೆನಾ ಸರಂತ ಜಾರ್ ಬಿದ್ಬಿಟ್ಟೆ ಫುಲ್ ಕೈ ಎಲ್ಲ ತಗ್ಲಿತ್ತು ಮೊದ್ಲೆ ಆ ಕೈ ಮುರುದಿತು ಅನ್ಕೋ ಅನ್ಕೊಳಿ
ಹಾ
ಓ ನಮ್ ರೂಮ್ನವ್ರ ಎಲ್ಲಾ ಫುಲ್ ನಕ್ಕದ್ರು ಒಂದ್ಕ್ಕ ಆದ್ರೆ ಅವಮಾನ ಬೀಳೋದಂತೂ ದೊಡ್ಡ ಅವಮಾನ ಅಂತ ನಗ್ದಿ ನಗ್ದಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಅವ್ರೆ ಬಿದೋಗಿದ್ದರೆ ಹಹಹ
ನೀ ನಗ್ಬೇಡ ಹೌದಾ
ಅವ್ರು
ಮತ್ತೆ ಏನ್ ಸಮಾಚಾರ
ಇಲ್ಲ ಮೊದ್ಲದ ಕಲ್ಸ್ಕೊಂಡ್ರಿ ನೀವು
ಆಯ್ತ್ ಹೇಳಿ
ಅವಕ್ಕ ಹಂಗ ಬಿದ್ರ ಅವತ್ತು ರಾತ್ರಿ ಪೂರ್ತಿ ನಗ್ದ್ರು ನಾನು ಬಿದ್ದಿದ್ದಕ್ಕೆ ಎಲ್ಲಾರ್ಗು ಹೇಳ್ಕೊ ಬಂದ್ರು ಛೇ ಮುರ್ಗಿ ಬೀಳೋದಂತೂ ದೊಡ್ಡ ಅವಮಾನ ಅದ್ದಕ್ಕಿಂತ ಅವಮಾನ
ಅದು ಆಟ ಎ ತಂದಿದ್ದ ಅಂದ್ರೆ ನೀಲ ನೀಲ ಅಂತ ಇದ್ದಾರ ಒಬ್ರು ಅವರು ತಂದ್ರು ಅದಕ್ ನಾನ ಹೂ ಅಂತ ಅದಕ್ಕೆ ಆ ಸೆಂಟೆನ್ಸ್ ಮತ್ತೆ ರಿಪೀಟ್ ಮಾಡಿ ಹೇಳಿರೋದು
ಇಲ್ಲ ನೀವ ಅಂದ್ರು ಆಯ್ತು ಅಂದ್ರೆ ಹೋಗ್ಲಿ ಬಿಡ್ರಿ ಅದು
ಮತ್ತ ಏನ್ ಸಮಾಚಾರ ಊಟ ನೀ ಕಳ್ದಾ
ಅಷ್ಟೇ ಇನ್ನೇನೆಲ್ಲ ಹೇಳ್ಬೇಕ ನೀವೇ ಮತ್ತೆ ಚೆನ್ನಾಗ ಆಯ್ತಾ ನಿಮ್ದು ದಿನ ಮೆಜೆಸ್ಟಿಕ್ನಲ್ಲಿ
ಹಾ ಚೆನ್ನಾಗಿತ್ತು ಸ್ವಲ್ಪ ಕಾಮಿಡಿ ಇತ್ತು ಸ್ವಲ್ಪ ಅಳು ಸ್ವಲ್ಪ ಅಳು ಏನಿಲ್ಲ ಹಾಗಿತ್ತು ಪರವಾಗಿಲ್ಲ ಇವತ್ತು ಹೌ
ಹ
ಹ್ಮ ಅದಿನ ಹೇಳ ಇವತ್ತು ಏನ್ ಮಾಡಿದ್ರೆ ಈ
ಹ ನಮ್ದ ಇವತ್ತು ಮತ್ತು ಫುಲ್ ಫೈನಲೈಸೇಷನ್ಸೇ ಇತ್ತು
ಹತಡ
ಅದೇ ಇವತ್ತು ಪರೀಕ್ಷೆ ಒಂದಿತ್ತು
ಹಾ ಹೇಗ್ ಬರದ್ರಿ
ಚೆನ್ನಾಗಾಯಿತು ಏನೂ ಓದಿಲ್ಲ ಅಂದ್ರೂ ಚೆನ್ನಾಗಾಯಿತು
ನೀವು
ಅದು ಮೂರನೇ ಇಂಟರ್ನಲ್ ಪರೀಕ್ಷೆಗೆ ಮೂರನೇ ಪರೀಕ್ಷೆಗೆ ಓದಿದ್ದಿದ್ದು ಸ್ವಲ್ಪ ಸ್ವಲ್ಪ ನೆನಪಾಗಿತ್ತು ನನ್ ನಿಜ ಅನ್ಕೊಂಡೆ ಇರ್ಲಿಲ್ಲ ಅಷ್ಟು ಬರುತ್ತೆ ಅಂತ
ಹ್ಮ
ನಾನು ಅವತ್ ರಾತ್ರಿ ಒಂದೇ ಕ್ವಶನ್ ಓದಿದ್ದು ಒಂದೇ ಪ್ರಶ್ನೆ ಓದಿ ಮಲ್ಕೊಂಡಿದ್ದು ಅದು ಐದ್ ನಿಮಿಷ ಮಲ್ಕೊಂಡ್ ಮತ್ತೆ ಎದ್ದೋಡೋಣ ಅಂತ ಮಲ್ಕೊಂಡಿದ್ದು ಪೂರ್ತಿ ರಾತ್ರಿ ಪೂರ್ತಿ ಮಲ್ಕೊಂಡ್ಬಿಟ್ಟಿದೀನಿ
್ಬಟ್ಟು ಐದುವರೆ ಐದು ಅವರ್ವರೆಗೂ ಮಳಗಿದೀರ
ಪೂರ್ತಿ ರಾತ್ರಿ ಅಂದ್ರೆ ರಾತ್ರಿ ಎಲ್ಲ ಮಲಗಿದ್ದೀನಿ
ಮತ್ತ ಈಗ ಒಂದ್ ುಷನ್ ಹೋಗಿದ್ು ಅಷ್ಟ ಅಷ್ಟು ಅಂಕಗಳನ್ನ ಪಡೆದಿದ್ದೀರಾ ನೀವು
ಅರವತ್ತಗೆ ಮೂವತ್ತ ಎಂಟು ಬಂದಿದೆ
ಹ ಕಾಪಿ ಮಾಡಿದ್ರಾ
ನಾನು ಒಂದು ಪ್ರಶ್ನೆನೂ ನೋಡ್ಕೊಬಾರದಿಲ್ಲ ಯಾರೂ ಇರ್ಲಿಲ್ಲ ನನಗ್ ತೋರ್ಸೋರು
ಹ
ನಾನು ಕಾಪಿ ಮಾಡಿ ಏನು ಬರ್ದಿಲ್ಲ ಇನ್ನು ನನ್ನ ಪೇಪರ್ನೇ ಒಂದು ಪೇಪರ್ ಪೂರ್ತಿ ಪೇಪರ್ ಒಂದು ಹುಡುಗಿಗೆ ಕೊಟ್ಟೆ ಎರಡು ಮಾಡಲ್ು ಆದ್ರೂ ಅವಡ್ಗೀ್ ಇಪ್ಪತ್ತೊಂದೇ ಬಂದಿದೆ
ಹಾ
ಪಪ
ನಿ ನೀವು ನಿಮ್ ಸ್ಮಾರಕ್ ಮಂಡ ಅನ್ಸತೆ ಬಿಡ್ರಿ ಮತ್ತೆ
ಏನ್ ಶಾರ್ಪ್ ಮೈಂಡು ಏನು ಮ್ಯಾಮ್ ನಮಮ್ಮ್ ಮ್ಯಾಮ್ ಅಂದ್ರು ಇವತ್ತು ಚ ಅಲ್ಲ ನಮ್ ಮ್ಯಾಮ್ ಇವತ್ತಂದ್ರು ಚೆನ್ನಾಗ್ ಎಫರ್ಟ್ ಆಕ್ತಾ ಇದಿದೀರಾ ಇನ್ನ ಸ್ವಲ್ಪ ಹಾಕ್ರರಿ ಅಂತಂದ್ರು ನಾನನ್ ಎಫರ್ಟೇ ಹಾಕಿಲ್ಲ ಅ ಎಲ್ಲಿ ಇನ್ನ ಸ್ವಲ್ಪ ಹಾಕೋದು ಅಂತ ಅನ್ಕೊಂಡೆ ಹ್ಮ
ಸರಿ ಬಿಡ್ರಿ ಆಯ್ತು ನೆಕ್ಸ್ಟ್ ಕರೆ ಇ ಸಿಗೋಣ
ಕಾಯ್ತಾ ಇರ್ತೀರನ ಅಲ್ಲಾ ಹತ್ ನಿಮಿಷಕ್ಕೆ ಇಕ್ರಿ